ಏನಿಲ್ಲ ನೋಡಪ್ಪಾ ಈಗ ಊಟ ಮಾಡಿದ್ದ ಅಷ್ಟಟ್ ವಾಕ್ ಮಾಡತ್ನಿ
ಹೌದಾ ಆಯ್ತಾ ಊಟ
ಹಾ ಆಯ್ತು ನಿಂದಾಯಯ್ತಾ
ಅಂದ ಆಯ್ತು ಈಗ
ಹ ಚೋಟ ಆ ಚೋಟ ಜಗ ದರ್ಲತನಲ್ಲ
ಹೌದಾ
ನಮ ನಾಯಿ ಹೆಸುರು ಹ್ಮ್ ಮತ್ತೆ ಇಲ್ಲ ಮನೆ ಮೇಲೆ ಟೆರೆಸ್
ಮನೇಲಿ ಏನ್ ಮಾಡ್ತಾ ಇದೆ
ಏನಲ್ಲಪ್ಪಾ ಹೆಂಗ ನಡ್ದದ ನಿಮ್ ಸ್ಟಡಿ
ಅಷ್ಟೇ ನಡೆದಿದೆ ಕಡ ಸಿಂಪಲ್ ಆಗಿ ನಿಂದು
ನಮ ನಿಮ್ ಅಷ್ಟೇನಲ್ಲಪ್ಪಾ ಇ ಹ ಸಿವಿಲ್ ಮುಂದೆ ಹೋಗಬೋದು ಅಂತ ಹೇಳಕತ್ರಲ್ಲ ಫಿಫ್ಟೀನ್ ಡೇಸ್ ಹೌದ ಹ್ಮ್ ಅಲೋ
ಮತ್ತೆ ಆರಾಮ
ಹ್ಮ್ ಅರಾಮಿನ ಮ ಅಪ್ಲಿಕೇಶನ್ ಡೇಟ್ಲೆೇ ಮುಂದ್ ಆಗ್ತಾರಂತ ಸಿವಿಲ್
ಆಯ್ಕತಿ ಲ ಇನು ಆಯಕಲ ಧನ ಕಾಯೋನು
ಇಲ್ಲ ಪಿಡಿ ಪಿ ಆಗಿಲ್ಲ ಅಲ್ಲೇ ನಾಳಗ್ ಇವತ್ತು ಯಾವ್ದ್ ಮೇಡಮ್ ಇದ್ ಮಾಡ್ ನಾಳಿಗೆ ಆಗುತ್ತ ಅಂತೇಳ ನಮ್ಮಪ್ಪಾ ಪೀಡಿತನ ಅ ಪೀಡಿತನ ಅ ಆಕ್ರ ಪಕ್ಕ ಆಗುತ್ತ ಅದ ಜಾಬ ಇಲ್ಲ ಅಂದ್ರೆ ಆಗಲ್ಲ
ಹ್ಮ
ಹ್ಮ ಪಿ ಡಿ ಪಿ ಅದೇ ಮಾಡ್ಸಕತೇನಪ್ಪಾ
ಹ್ಮ್
ಹದಿನೈದು ದಿನ ಮುಂದೆ ಹೋಗಬೋ ಅಂದು ಎಸ್ ಎಸ್ ಆಫೀಸರ್ ಅದ ಅದಲ್ಲ ಸಂಗ ನೋಡಿದ್ ಇಲ್ವೋ ಅಣ್ಣ ಇದ್ ಮಾಡ್ತಾನಲ್ಲ
ಹಾ ಹಾ
ಹಾ್ ವಿಡಿಯೋ ಮಾಡಿಬಿಟ್ಟ ನಾವು ಫ್ಟೀನ್ ಡೇಸ್ ಮುಂದ ಹೋಗಬದಪ್ಪಾ ಸಿವಿಲ್ ಅಪ್ಲಿಕೇಶನ್ ಆಗೋದಂತಂದ್ರ
ಹ್ಮ್
ನಾಲ್ಕ್ ಒಂದ್ ದ್ಸ ನಾಡ್ದಂದ್ ಎರಡ್ ದಿನ ಅ ಆದ್ಲಿ ಎರಡ್ ದದಾಗ ನನು ನಾಳಗ್ ಆಗತ್ತ ಅಂತಂದ್ರೆ ಏನ್ ಮಾಡತ ಗೊತ್ತಿಲ್ಲ
ಹೌದಾ ನಾವೇ ಲಾಸ್ಟ್ ಅಲ್ಲ
ಪ ಮೂರನೇ ತಾರೀಕು ಲಾಸ್ಟ್ ನಾಳ ಎರಡನೇ ತಾರೀಕುಲ್ಲ ಮೂರನ ತಾರೀಕ ಮೂರನೇ ತಾರೀಕು ಲಾಸ್ಟ್ ಡೇಟ್ ಅದು
ನಾಳಿದ್ದಂದ್ರ ಲಗ ಇದು ಜುಲೈ ಎರಡು
ಅಯ್ ಜುಲೈ ಎರಡಲ್ಲಲ್ಲಿ ಜುಲೈ ಮೂರನೇ ತಾರೀಕು ಲಾಸ್ಟ್ ಡೇಟು ಎಂಟನೇ ತಿಂಗಳ ಎಕ್ಸಾಮ್ ಐತೆ
ಹ್ಮ ಹೌದ ಆಗಷ್ಟ ಎಡಕ್ ಆದಾದ್ಬಿಡು
ಹ್ಮ್ ಆಗಸ್ಟ್ ಎರಡನೇ ತಾರೀಕು ಎಕ್ಸಾಮ್ ಆದ
ಹ್ಮ್
ಸೇರ್ಡಿ ಈಏರು ಇಲ್ಲದು ಇನ್ನ ಮುಂದ ಆದ
ಹ್ಮ್
ಹ್ಮ್ ಈಗ ಸಿವಿಲ್ದ ಆಸತಿ ಸ್ವಲ್ಪ ಸಿವಲ್ಏನ ಒಂದ್ ಹದನೈದು ದಿನ ಮುಂಚೆ ಹಕಿರಪ್ಪ ಅಂದ್ರ
ಹ್ಮ್
ಕ್ಲಿಯರ್ ಆಗುತ್ತಾ ನಾಳಗ್ ಆಗುತ್ತ ಅಂತ ಅಂದನ ಅಪ್ಪ ಪಿ ಡಿ ಪಿ ನಾಳಗ ಕಂಪ್ಲೀಟ್ ಆಗುತ್ತ ಅಂತ ಅಂದನ
ಹ್ಮ್
ಕಂಪ್ಲೀಟ್ ಯ್ತಪ್ಪ ಪಿ ಡಿ ಮ ಹಾಕಿದಂದ್ರ ಏನ ಆತಾ ಪಿಡಿ ಮಾಗ ಮೂರ್ ಪೋಸ್ಟ್ ಕರ್ದಲ್ಲಾ ಬಿಡಿಪ್ ನಗಾದ್ರೆ ಪಕ್ಕ ಆಗುತ್ತೆ ತ ಅ ಆದಲೆ ಅದಬಿಟ್ರ ಏನ ನೋಡ್
ಹಾ ಮೂರು ಮೂರ್ ಕೋಟ್ ಪೀಡಿದ ಮೇಲೆ
ಹ್ಮ್ ಅದೇ ಮೂರ್ ಪೋಸ್ಟ್ ಅವ ಬಟ್ ಯಾವ ನಿಂಗಗೆ ಇರ್ತಾನೋ ಡಾಕ್ಯುಮೆಂಟ್ ಹಂಗ ಹಂಗಿರುತ್ತೋ ಹಂಗಿರುತ್ತೋ ಕಸ್ಟ್ ಆ ದೆಲ್ಲ ನಡೀತಾ
ಹ್ಮ್
ಹ್ಮ್ ಮಂತ ಬಾಲ ಮುಚ್ಚದ
ಆಾ
ಬೇರೆ ನಾಯ ನೋಡದ್ರಕತ್ ಹೇಳ ನಿಚ ಇಲ್ಲಿ ಮ್ಯಾಗಿದ್ದಿನ ಹೇಳಪ್ಪಾ ಕೇಳಸ್ತ
ಹಾ ಹೇಳ ಏನ್ ಹೇಳ್ತಾ ಇದೀರಿ
ಏನ್ ಹೇಳೋುದಲ್ಲ ಅದೇ ಬಗ್ಗೆ ಹೇಳುದ ಇದೇ ಪ್ರಚಲಿತ ಬಗ್ಗೆ ಹ್ಮ ಪಾಲಿಟಿ ಕಾನ್ಸ್ಟಟೂಷನ್ ಮತ್ತೇನಪ್ಪಾ ಐ ಸಿ ಕಂಪ್ಲೀಟ್ ಮಾಡಿದೆ
ಹಾ ಓದಿದ್ದೀನಿ ಅಷ್ಟೇ ಚೆನ್ನಾಗನಿನನು
ನಾನು ಅಷ್ಟೇ ಸರ್ ಹಾಗೆ ಇವತ್ತು ಓದಿರ ಬಗ್ಗೆ ಕೇಳ್ತ ನೋಡಿ ಹೇಳ್ತೇ
ಹಾ ಹೇಳು ಅಜ ಕೇಳು ಧಾರವಾಳಗೆ ಕೇಳು
ಹ್ಮ್ ರಾಷ್ಟ್ರಪತಿಗಳು ಸುಗ ಈಿಲ್ಲ ಫುಲ್ ಈಜಿ ಸುಗ್ರೀವ ಹೊಓಡಸ್ತಾರಲ್ಲಾ ಅದು ಎಷ್ಟು ಒ ಎಷ್ಟನ ವಿಧಿ ಪ್ರಕಾರ ವರ್ದಿಸ್ತಾರ
ಆ
ರಾಷ್ಟ್ರಪತಿಗಳು ಸುಗ್ರೀವವಾಗಿನಾವು ಸುಗ್ರೀವ ದ ಅದಲ್ಲ
ಉಗ್ರವನೇ ಮಾಡ್ಸವಿ ದಿನ
ಹ ಒನ್ ಟೂ ತ್ರೀ
ಹ ಅಂತ ಎಲ್ಲಾ ಮುಟ್ಬಿಟ್ಟ ನ
ಎಷ್ಟು ಈಜ ಅಂತಲ್ಲ ಹಾ ಆಮಚಿ ಇಪ್ಪತ್ತೊಂದೇ ಹಾ ಅದು ಬಿಡಕೆ ಇಯ್ಯೋ ಫಸ್ಟ್ಗಪ್ಪ ಇಪ್ಪತ್ತೊಂದ ಮತದಾನದ ಏಜ್ ಇಪ್ಪತ್ತೊಂದ್ ಇರ್ತ ನೋಡ
ಹಾ
ಮತದಾನ ಹಾಕ್ಬೇಕಾದ್ರ ಪ್ರಸ್ಟ್ಗೆ ಹದ್ನೆಂಟುಳ ಸರ್ ನೋಡುುವ
ಇದ್ ಬಡಿ ಹೊಂಬನೂರ ಎಂಬತ್ತೊಂಬತ್ತು ರಾಜೀ್ ಗಾಂಧ ಸರ್ಕಾರ ಇತ್ತು ಹೇಳ ಗ್ನಿ ಜಲ್ಸಂದರು ಹ್ಮ ಜಲ್ಸಂಗ ಅವ ಇದು ಪಿ ಎಂ ಇದ್ದ ಹ್ಮ್ ಇದ ರಾಷ್ಟ್ರಪತಿ
ಹ್ಮ್ ಇದು ರಾಜ್ಯಪಾಲ ಅ್ ಸಐವತ್ತ್ ಮೂರನ ವಿಧಿ ಪ್ರಕಾರ ಆಯ್ಕತನಾ
ಹ ರಾಷ್ಟ್ರಪತಿ ಒನ್ನೂರ ಐವತ್ ಮೂರು ರಾಷ್ಟ್ರಪತಿ ಐವತ್ತ್ ಮೂೂರು ರಾಜ್ಯಪಾಲರು ಒನ್ನೂರ ಐವತ್ ಮೂರು
ರಾಷ್ಟ್ರಪತಿ ಐವತ್ ಮೂರು ಐವತ್ತ ಎರಡು ರ ಇದು ಹ ರಾಜ್ಯಪಾಲ ಅವರು ಐವತ್ ಮೂರನೇ ವಿಧಿ
ಹ್ಮ್ ಒನ್ನೂರ ಐವತ್ ಮೂೂರು ಒನ್ನೂರ ಐವತ್ ಮೂೂರು
ಒಂದೂರ್ ಐತ್ ಮರ ಅಲ್ಲಿ ಬರ ಐವತ್ ಮೂೂರು
ಏ ಒನರ ಹೆಂಗ್ಲೇ ಮೊ ರಾಜ್ಯಪಾಲರ ಬಾರತ ಒಂದನ್ನೂರ ಐವತ್ ಮೂೂರ ಅದ
ಅಲ್ಲ ರಾಷ್ಟ್ರಪತಿಗಳು ಆಯ್ಕಾಗ ಯಾವೀ ಪ್ರಕಾರ ಆಯ್ಕತ
ಅದ ಐವತ್ ಮೂರು ಗರು ರಾಷ್ಟ್ರಪತಿ ಹುದ್ಯೆ ಬಗ್ಗೆ ಐವತ್ತ ಎರಡು ಐವತ್ತ್ ಮೂರು ಇದೆ ಇ ಆಯ್ಕೆ ಬಗ್ಗೆ
ಹ್ಮ್ ರಾಷ್ಟ್ರಪತಿ ಐವರು ರಾಜ್ಯಪಾಲ ಐವತ್ನರು
ಹಂಗ್ ಕಂಪೇರ್ ಮಾಡಿ ಕಡ ಹಿಂಗೆ ರಾಜ್ಯಪಾಲರ್ ಕಂಪೇರ್ ಮಾಡ ಎಂಡ ಕಡ್ಲಿಂತ
ಎಕಡೆ ಎಕಡಂತಲೆೇ ಓದ್ದಲ್ಲಾ ಅಳ್ಳಾಡ್ ಸಾಕೈತಿಲ್ನ
ಕಂಪೇರ್ ಮಾಡ್ಬೇಕಕ್ ಇವಾಗ ರಾಷ್ಟ್ರಪತಿ ಬಂದ ರಾಜ್ಯಪಾಲರ ತಮ್ಮಾನ ಹದ್ದೆ ಇಲ್ಲಿ ರಾಜ್ಯದಾಗ ರಾಜ್ಯಪಾಲರ ಅಂತ ಇರ್ತ
ಹೋಗಪ್ಪಾ ಓಕೆ ರಾಷ್ಟ್ರಪತಿ ತರ್ತಾರೆ ತರತಾರೆ ಒನ್ ಮಿನಿಟ್ ಒನ್ ಮಿನಿಟ್ ರಾಷ್ಟ್ರಪತಿ ಸುಪ್ರೀಂಕೂರ್ಟ್ ಅಂತ ಆದೇಶತೆ ಅತನಡ ಯಾವ ಬುದು ಪ್ರಕರಣಂತ ತತ ನ
ಅ ಒನ್ನೂರ ನಲವತ್ ಮೂರುನ ವಿಧಿ ಪ್ರಕಾರ
ಬರಬರು ಒನ್ನೂರ ನಲ್ವತ್ ಮೂರಾ ನನ್ಗೆ ದವಸತ್ ಇಲ್ಲ ಮನ ಜಸ್ಟ್ ಪ್ರಾಕ್ಟೀಸ್ ಮಾಡಿ ಮನೆಟ್ನ ಹೋಗ್ಬ ಬಿಡುೆ ಒಂದೂರ್ ನಲ್ವ ಇತ್ಮರವರ್ಬೋದಾ
ಹ್ಮ್
ಹ್ಮ್ ಹ್ಮ್ ಹ್ಮ್ ಮತ್ತೆ ಇದ್ಯಪ್ಪಾ ಅಲೆ ಆಪ್ ಮಾಡುದಲ್ಲ ನಾನ್ ನಾಡ ಮತ್ತೆ ಏನ್ ಮಾಡ್ತಿದೆ
ಏನ್ ಸುಮನೆ ಕುಂತೀನ ಹೊರಗಡೆ ಮನೆ ಅಂತ
ಈಗ ಸಂವಿಧಾನ ಬಗ್ಗೆ ಕೇಳ್ಬೇಕಾದ್ರ ಜಾಸ್ತಿ ಯ ಹೆಂಗ ಕೇಳ್ತಾನಂತನ ಇದಾಗ ಲ್ಲ ಯಾವನ ಇದು ಓಲ್ಡ್ ಕ್ವಶನ್ ಪೇಪರ್ ಇದ್ರ ಆಗ್ಲ
ಬುಕ್ಸ್ ಕ್ವನ್ ಬ್ಯಾಗ್ ತ ಯಾವ ಪೊಸ್ ಎಫ ಡಿ ಎಚ್ಡಿ
ಕೊಶನ್ ತಗೋಬಂತಿಯ
ಹ್ಮ್ ನೀ ಏನ್ ಹೇಳರು ಕೋಚಿಂಗಂದ ಏನ್ ಓದ್ ಬಂದ ಏನಲ್ಲಾ
ಕೋಚಿಂದ ಓದ್ ಕೋಚಿಂದ ಓದ್ಗೆ ಎಲ್ಲ ಬಿಟ್ಟು ಬಂದವು ಹಂಗೆ ನೋಟ್ಸ್ ಗಳು ತುಂಬಿಸಿ ಇಟ್ಟ ಹ ಒಂದ್ಸರಿ ಮಾಡ್ಕಬೇಕಿತ್ತು ಬಟ್ ಟೈಮ್ ಇಲ್ಲ ಈಗ ಆಗ್ಯದ ಹೋಗ್ಲಿ ನೆಕ್ಸ್ಟ್ ಮಾತ್ರ ನೆಕ್ಸ್ಟ್ ಅಂತಲ್ಲ ಇದ್ರಾಗ ಇದ್ ಮಾಡ್ಕಿದ್ನ ಅಂತ ಆಗ
ಹ್ಮ್
ಸಿಆರೋ ಡಿಯಾರು ಸಿವಿಲ್ದ
ಎಂ ಸಿ ಆರ್ ಡಿ ಮಗನ ಹಂಗೆ ಕಾಣಂದ್ ಮಗನ ಕಸ್ ನಡೆಸ್ತರು ಅವಾಗ ನಡಿತತಿ ಯಾವ ಇ ಕರ್ನಾಟಕ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರು ನಡತ ಕುಂತಾರೆ ಎಕ್ಸಾಮ್ ಫುಲ್ ಟೈಟ್ ಇರ್ದೆ ಅದು
ಹ್ಮ್ ಕರ್ಟಕಕ್ ದಿಂದ ಅವ್ ಎಷ್ಟ ಕೋಶನ್ ಪೇಪರ್ ಫುಲ್ ಇದು ಮಾಡ್ತಾರ ಬಿಡು ಅವ್ ಹಾಳ ಹಡ್ಕ ಹೋಗತಾರಾ
ಹಾ ಮತ್ತೆ ಅವಾಗ ಕೇಶಸ್ ಬ್ರು ಹುಚ್ಚುತ ಇತಿರಿ ಹೆಂಗಂತ
ಆ ಕೆ ಎ ಕೆ ಎಸ್ ಪಿದವ್ರಲ್ಲ ಬರ ಆನ್ಲೈನ್ ಕೋಶನ್ ಲೇ
ಹ ಅಂತ ಇದ್ರೆ ನಾನು ಒಂದ ಎಂಬತ್ತು ಮಾಡ್ದೇ ಟಾರ್ಗೆಟ್ ಕೆ ಎಸ್ ಪಿದ ಇದ್ರ್ದ ನ ಮದ್ಲೆ ಕೊಡ್ತೇನೆ ಬರದ ಕಸ ನೀನು ಮಗ ಎರಡ್ರ ಇಷ್ಟ ಕು ಕಸ್ ಬಿ ಇತ್ತ ಅಂದ್ರ ಎರಡ್ರಾಗಲಿ ಇಷ್ಟ
ಎಡ್ರರಾಳಿ ಲಿಸ್ಟ್ ಎಡರಾಲಿ ಲಿಸ್ಟ್ ನೊಂದು ಹೋಯ್ತು ನಾನನ್ ಹತ್ರ ಅರ ಮಕ್ಕ ಬಡ್ಲೆ ಕೋಚಿಂಗ್ ಮುಗಸಿನ ಅದಾಗ ಅದ್ರ ಮೇ ಕವರ್ ಮಾಡ್ಕೊಂಡ ನಿಂತಿದ್ದಿದೆ
ಹ್ಮ
ಇ ಇ ಹಿಂದಿನ ಪೊಲೀ ಕೋಶನ್ ಪೇಪರ್ ಬರರಿ ಒನ್ಲೈನ್ ಕೊಶನ್ ಓದಾವೆ
ಹ್ಮ
ಇ ಫಸ್ಟ್ ಜೀಸ್ ಕೇಳ ಅನ್ಸ್ತದ ಇ ನಮಗೂ ಅಂಗೊತ್ತಾನ ಯಾರಿಗ್ ಗೊತ್ತ
ಹ್ಮ್
ಯಾರಪ್ಪಾ ಮುಖ್ಯಮಂತ್ರಿ ಕೇಳಿದ್ ನೋಡ್ದ್ ಯಾವ್ದೋ ಒಂದು ಕ್ವಶನ್ ಪೇಪರ್ದ
ಎರಾಗ
ಎಸ್ ಸಿ ಆರ್ ಆಂಡ್ ಡಿ ಆರ್ ಕ್ವಶನ್ ಪೇಪರ್ ನೋಡಿದ್ವಿ ಇಲ್ಲಿ ಕೋಸ್ನ್ದಾಗ ಇದ್ದಾಗ
ಹ ಅವವು ಅವದ ಮೊದಲ ಎಸ್ ಎಲ್ ಸಿ ಮಲ್ಲಿ ಇತ್ ಅವಾಗ ಕೇಳಿದ್ರಿ ಯಾವಾಗ ಸೆಕೆಂಡ್ ಪೊಸಿಷನ್ಲ್ ಮಾಡ್ರಿ ಅದಿ
ಹ್ಮ ಎಸ್ ಎಸ್ ಎಲ್ ಸಿ ಗಿತ್ತು ಮುಖ್ಯಂತ್ರಿರೊಂದು ಕೇಳಿದಲ್ಲ ಇವನು ತ ಇವ್ನು
ಅವಾಗ ಕೇಳಿದ್ದ ಮತ್ತೆ ಇವವಾಗಿಲ್ಲ ಆತರ
ಬಟ್ ಅವಾಗ ಇದೇ ಟಫ್ ಇರ್ತ ಬ ಏ ನ ಅದು ಅದೇ ಟಫ್ ಇತ್ತೇ ಅವಾಗ
ಹ್ಮ್
ಅವ್ರ ಮೈಂಡ್ಸೆಟ್ಟಿಗೆ
ಹ್ಮ್ ಅವಾಗ ಕೇಳ್ತಿದ್ರಿ ಇವಾಗಿಲ್ಲ ಅದು ಆ ತರ
ಹ ಎಲ್ಲಾ ಈಗ ಫುಲ್ ಟಫ್ ತಗತನ್ಲೆ ಒಂದ್ ಜಾಬ್ ಬೆಕೋ ತಲಿ ಬೆನಿ ನೌನ್
ಟಫ್ ಇಲ್ಲ ಓದ್ಬೇಕ್ ನೋಡು ಕಾ ಕಾನ್ಸಿಟನ್ಸಿ ಇರ್ಬೇಕ್ ಯಾವಾಗ್ಲು.
ಹ್ಮ್ ಕಾನ್ಸೆಪ್ಟು ಓದ್ ಅಂದ್ರೆ ಒಂದೇ ಬುಕ್ಸ್ ಓದಿ ನೀಟ್ ಆಗ್ ಚಂದ ಓದ್ ಸಿರ ಅದ್ ಅದ್ರ ಪ್ರಕಾರನೆ ತೆಗಿತಿನ್ ನಲ್ಲೈಸ.
ಏನ್ ಬೆ ಏನಿಲ್ಲ.
ಹಾ ಭೈ
ಹ ಇಲ್ಲಿ ಸಲ್ಪ್ ಫೋನ್ ಬೇಕು ನಮ್ಮ ಪಪಂತವ್ ಹ ಹೇಳು.
ಮತ್ತೆನ್ ನಡ್ದಾವ್ ಏನು
ಹಾಂ ಮತ್ತೇನ್ ಇಲ್ ಹೇಳ್ಬೇಕ್ ಸಂಚಾರ್ ನೀನೆ.
ಮಳೆ ಮಳೆ ಬಂದದ ನಿಮ್ಮೂರ್ ಕಡೆ.
ಇಲ್ಲ ಗುರು ನಾಳೆ ಮಸಾಲೆ ಇ ಗೊಬ್ಬರ ಹಾಕ್ಬೇಕು ಹೊಲ್ದಲ್ಲಿ.
ಏ ನಂಬಲ್ ಸ್ಪ್ ಸರಿಯ್ ಬಟ್ಟೆ ಸರು ಬಂತ್ಲೇ ಅಪ್ಪ ಮತ್ತೆ ಮಗಳೆ ಬರ್ಲಾರದಂಗ ಬಂತ ಅವ್ನ್ ನೌನ.
ಹೌದಾ
ಹಾ ಹಸ್ನಪ್ಪಾ
ಹ್ಮ್ ಹ್ಮ್
ಬಂತು ಅಲ ಮಳೆ ಬಂತು.
ನಂಬಲ್ಲಿ ಮೋಡ ಆಗ್ಯದ ಇನ್ನು ಮಳೆ ಬರೋ ಚಾನ್ಸ್ ಆದ ಏನ್ ಮಾಡ
ಹಾ ಮೋಡ ಕವಿದ ವಾತಾವರಣ ಸ್ಟಾರ್ಗಳು ಒಂದ್ ನಕ್ಷತ್ರಗಳ್ ಒಂದು ಕಾಣೋವಲು ಚಂದ್ರ ಯಾಕಡು ಏನೋ ಗೊತ್ತಿಲ್ಲ.
ಕಾಣೆಯಾಗ್ಯದ
ಹ್ಮ್ ನಾಳೆ ಮಸಾಲ ಅಯ್ ಮಸಾಲೆ ಹಾಕ್ತೀನ್ ಅಂತಂತಿ ನಾಳೆಗ್ ಏನ್ ಮಳೆ ಬಂದ್ರೆ ಮಸಾಲಾ ಹೆಂಗ್ ಹಕ್ತೀನಿ.
ಮಳೆ ಬಂತಂದ್ರ ಆಕಕಾಲ್ಲ ಶಿವನು ನಾಡದ್
ಹ್ಮ್ ಬಿತ್ರಾ ಏನು ಉಗುದ್ರ ಅದೇಲೆ ಬಿತ್ ಬೇಕುಲ್ಲೆ ಆಕ್ಚುಲಿ ಮ್ಯಾಲಕಂತ ತೂರ್ ಬರಿ ಸದಿಟ್ಟಕ ಆಗುತ್ತ ನಾವು.
ಹೌದೌದು
ನಮ್ಮ್ ಕಡೆ ಬರೇ ಉತ್ತ್ ತಾರ್ಲೆ ಬಿತ್ತಲ್ ಜಾಸ್ತಿ ಎಷ್ಟು ದುಟ್ಟಿ ಆಗಿದ್ ಗೊತ್ತಾ ರಾಸಾಯನಿಕ ಗೊಬ್ಬರ ಎಷ್ ತುಟ್ಟ ಲೆ ನೌನ್ ದೌಲ
ಹೆಂಗ ಹೆಂಗ್ ಕೊಡ್ತಾರ ನಿಮ್ ಬಲ್ಲಿ ಡಿ ವೈ ಬಿ ಮಸಾಲ ಏನ್
ಏಯ್ ಯಪ್ಪ ಓಟ್ಟ ಜಗ್ಗೆ ತುಟ್ಟ ಆಗ್ಯದ್ ನೋಡ್ ನನಗಂತ್ರ ಗೊತ್ತಿಲ್ಲ ಓಟ್ಟ ತುಟ್ಟ್ಯಾದ ಅಂತಂದ್ರ ನೋಡು.
ಅಂದ್ರೆ ನಿಂಗ್ ಗೊತ್ತಿಲ್ಲ ಆದ್ರು ಅದ್ರ ಬಗ್ಗೆ ಕ್ಲಿಯರ್ ಗೊತ್ತಿಲ್ಲ ನೀನು.
ಎಲ್ಲಾ ಸುಮ್ನೆ ಇಲ್ ಮನಿಗ್ ತಂದ ಆಗ್ತನ ನಮ್ಮಪ್ಪ ಮನ್ಲಿಂದ್ ಹೊಲಕ್ಕೋಯದ್ ಅಷ್ಟೇ ನಮ್ದು.
ಹ್ಮ್
ಡಿ ಫ್ ಫುಲ್ ಫಾರ್ಮ್ ಏನದ್ ಹೇಳ್ ಡಿ ಐ ಪಿ
ಹ ಡೈ ಅಮೋನಿಯಂಮಮ್
ಪಾಸ್ಪೆಟ್ ಹಾ ಡಯಾಮಮ್ ಪಾಸ್ ಪೀಟ್ ಅದು ಇಲ್ದೇ ಇರದ್ ಯಾವಾಗ ತರದ್ದ್ ಅದ್ರ್ ರ್ ಸ್ವಲ್ಪ ಅದ್ರ್ ಬಗ್ಗೆ ಹೇಳು.
ಅದ ಡಿ ಎ ಪಿ ಇಫಕೋ ಇಫಕೋ ಕಂಪನಿಯರು ಬರ್ತ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಜೇಷನ್ ಕೋಆಪ್ರೇಟಿವ್ ಸೊಸೈಟಿ ಅದು ಹತ್ತೊಂಬತ್ ನೂರ ಅರವತ್ ತ್ತೇಳ್ರ್ದಾಗ ನವದೆಲ್ಲಿಯಲ್ಲಿ ಸ್ಥಾಪನೆ ಆತ್ ಅದ್ರ್ ಕೇಂದ್ರ ಕಚೇರಿ ನವದೆಲ್ಲಿಯಗ್ ಅದ ಇಫ್ಕೋದು.
ಹ್ಮ್ ಇಫ್ಕೊ
ಹ್ಮ್
ನಮ್ ಸೂರ್ಆನಿ ದವ್ಲ್ಯ ಜಸ್ಟ್ ಮಿ ಯಾವದನ್ ತಗೋ ಸೈನ್ಸ್ ತವಣ ಸಿಟಿ ಒಟನ್ ಸೈನ್ಸ್ಂಗ್ ರಾಸಾಯನಿಕ ಗೊಬ್ಬರ ಆಲಿ ಗಿಡಗಳಾಗ್ಲಿ ಮರಗಳಾಗ್ಲಿ ಯಾವ್ದದ ಒಂದ್ ಸುಮ್ನ್ ಹಿಂಗ್ ಗೊತ್ತಾಯ್ತ ಅದ್ರ್ ಬಗ್ಗೆ ಬುಡ ಹಿಡ್ದ್ ಹೇಳ್ತಾನ್ ಒಳ್ಳೆ.
ಹ್ಮ್
ಏನು ತಲೆಲ ಸುಳ ಮಕ್ಕಳು ನಾನು
ಹ್ಮ ಸರಿ ಮಚೆ ಒಂದ್ ಕಾಲ್ ಬರ್ತದಸ್ ನ ಆಮೆಲ್ಲ
ಹೌದಾ ಸರಿ ಸರಿ ಓಕೆ ಅಚ್ಚು
ಮತ್ತೆ ಮಾಡ್ತ್ ನೋಡ ನಾನ ಇವಾಗ
ಹಾ ಹಾ
ಹಾ ಫೋನ್ ಅಚ್ಚ